ಹೌದ್ರಿ ಅದ್ ಏನ ಕಟ್ ಅಯ್ತ್ರಿ ಸ್ವಪ ಏನ್ ಆರಾಮ್ರಿ ಹಾ ಆರಾಮ್ ನೋಡ್ರಿ ನಾವನ್ ಎಲ್ಲಿರಿ ಇಗ
ಇಲ್ಲೇ ಮನಾಗಿದ್ದರಿ
ಹೌದ್ರಿ ಏನು ಕೆಲ್ಸ ರೀ
ಏನ್ ನೋಡ್ರಿ ಅಲ್ಲಿ ಬುಡ್ಕ್ ಪಾಲ ಹಾಕಕತ್ತಾರ
ಹೌದ್ರೀ
ಹಾ ಇವ ಕರಿ ಅ ದಪ್ಪಣ ಅದಂತಲ್ಲ
ಹಾ ದಪ್ಪನ್ ನೋಡ್ರಿದ ದೇವ್ರ ಸಾ ಏನ ಎರಡ್ ಗಂಟೆಗೆ ಹೋಗ್ಬೇಕ ಅಂತನ್ೀ ದವ್ರರು
ಯಾರ್ ಗಂಟೆಗೆ
ದಪು ಮಾಡ
ಅತ ಜಲ್ದಿ ಆ
ಏನೇನ್ರೀ ನಿಮ್ ಮೂರಾಗ ಬಾಳ್ ಟೈಟ್ ನೋಡ್ರ ಇಲ್ಲಿ ಪೊಲೀಸ್
ಅೇ ಅಪ್ಪ ಅಂದ್ರೆ ನಮ್ಮೂಊರ್ ಆಥರ ಹೇಳ್ರಿ ನಮಂಬಲ್ಲಿಿ
ಅಂಗ್ರೀ ಇದು ಎರಡ್ ಗಂಟೆಕಂದ್ರೆ ಮೊ ಮೊಟ ಮಧ್ಯಾಹ್ನಾಗ ಹೋಗ್ಬೇಕಾ
ಹಾ ನೋಡಿ ಯಾವತರ ಅಂದ್ರರು ಇದ ಸಂಜೆಕ್ ಆದ್ರೆ ಹಡಿತದ
ಹ್ಮ ಸ್ವಲ್ಪ ಯರಕ್ಕೈದಕ ಅಂದ್ರೆ ಎಲ್ಲಾ ಮಂದಜದ ಕೆಲ್ತಿರ್ತ್ತ ಮತ್ತ ಈಗ ಎರಡ್ ಗಂಟೆಕ ಅಂದ್ರೆ ಹೆಂಗ ಬಿಸಲ ಹಯ್ಯದು
ಹ ನೋಡ್ ಕೆಲವರು ಕಾಲೇಜ್ ಕಾಲೇಜಕ್ ಹೋಗಿರ್ತಾರ ಅವೋನು ಹುಡುಗ ಹ ನೀ ಎಲ್ಲಿ ಬ ಪಕ
ಎರಿಗಿಲ್ರಿ ನಾವ್ ದೇವ ದೇವ್ರ ಸೋತವ ನಾವ ಇಲ್ಲಿ ಇ ದೇವ್ರನ ಮೆ
ಾರ ಅಂತ ಹೇಳೇಳಿದ್ರೆ
ಹೌದ್ರಿ ಹೋಗಕ್ ಮಾಡಿದ್್ರರಿ ನಮ್ ಗಾಡಿ ಒಂದ್ಖರಾಬ ಆಐದ್ರಿ ಸ್ವಲ್ಪ ಶಾರ್ಟೇಜ್ ಅದ ರೊಕ್ಕ ಗಾಡಿ ಮಾಡ ಹಸಕ್ಕ ಎಲ್ಲ ಈ ಬೇಕಲ್ರರಿ ರಕ್ಕ ಅದು ಇದು ಮಾಡಿದ್ದೀರಿ ಬಿ ಎಮ್ ಡಬ್ಲ್ಯೂ ಬುಕ್ ಮಾಡಿದ್ದೀರಿ ಅದು ಬರ್ಬೇಕಂದ್ರೆ ನ ಒಂದು ಆರು ಎಳಗೊತ್ತ ನಾವನು
ಎಷ್ಟು ಬಿತ್ ಅದ
ಮೊನ್ಯ ನಮ್ ದೋಸ್ತ್ ಎಸ ಮಾರ್ತವನನ್ರಿ ಒಂದು ಒಂದ್ ಇಪ್ಪತ್ ಬಿದಂರಿ ಒಂದು
ಒಂದ್ ಲಕ್ಷದ ಇಪ್ಪತಾ
ಇಪ್ಪತ್ ಲಕ್ಷ ಅಂತ್ರಿೀ ಒಂದ್ ಯಾವ್ದ ಸ್ಪೋರ್ಟ್ಸ್ ಅದತ್ ರರಿ ಬಿ ಎ್ ಡಬ್ಲ್
ಹೌದ ಅದು ಡಿ ವಿ ಬಗ್ಗೆ ಕೇಳಿ ತೊಂಡಿರ
ಹಾ ರೀ ಅದೇ ರೀ ಅಂಂತದ ತೋಬೇಕಕ್ಂತ ಮಾಡೇನ್ರಿ ನಾನು ಬಟ್ಟ ಏನ್ ಹತೇನ್ರೀ
ಯಾಕಲರ್ ತಬಬೇಕ ಅಲ್ಲಿ
ಈ ಬ್ಲಾಕ್ ತಗೋ್ರ ಅವ ರೆಡ್ ತಗಂದ್ರ ನವು ಬ್ಲ್ಲಾಕ್ ದಾಗ ತಗಂದ್ರಿ
ಹೌದ ಬ್ಲ್ಯಾಕ್ ಅನ್ ಚಂದ ಕಾಣುತ್ತಾ ವೈಟ್ ಅನ್ ಬಾರಿ ಕಾಣುತ್ತ
ವೈಟ್ ಏನ್ ಮಾಡ್ರಿ ಅ ಬ ಬರ ಹಳ್ಳಿಯಗ್ರಿ ಹೊಲ್ಸತವು
ಹೌ ಹೌದು ಅ ಶ್ರಾವಣ ಬರತ
ಹಾ ಹ ರೀಾಮ ಯಾವಾರ ಅವನ ಫಿಟ್ನೆಸ್
ಬೆೆಟ್ಟಸ
ಹಾ ಹಾ ರೀ ಅದೇ ರೀ ಇದ್ರನ್ನಲ್ಡ್ ಕಲರ್ ಮಸ್ತ್ ಐತ್ರಿ ಬಟ್ ಇ ತಗಬ್ರಿ ಬ್ಲಯಾಕ್
ಹೌದೌದು
ಹಾ
ನಡೀತಾರಾ ಏನ ನಡ ನಡತಿದಿಪ್ಪಾ ಅದಕ ತೋತ ನಿಂತತಿ ನಮ್ಮ
ಈ ತೋಬಬೇಕಲ್ರರಿ ಮತ್ ನೀ ಜೀವನ ಮಾಡ್ಬೇಕಂದ್ರ ನಡಬೇಕ್ರಿ ಏನ್ನ್ ಅದೇ ನೀವುನ್ ಕೇಳ್ಪಟ್ಟ ಮತ್ತೆ ಇದು ರೋಲ್ಸ್ ರಾಲ್ಸ್ ಬುಕ್ ಮಾಡ್ರಿ ಅಂತ
ಹಲ್ ರೊಕ್ಕಲ್ರಿ ಮತ್ತತ್ ಬರ್ತ್ಡೇ ತಗೋಬೇಕು ಮುಂದಿನ ವರ್ಷ
ಏ ಇಲ್ರೀ ಈಗ ಅಡ್ವಾನ್ಸ್ ಬುಕ್ ಮಾಡ್ರಿ ಮುಂದಕ್ ಬರ್ತತ್ರಿ ಅದು ತಯಾರಕಕ್ಕೆ ಒಂದ್ ವರ್ಷ ಬೇಕಂತ ಎಲ್ಲ ಮಾಡ ಕೈಲಿ ತಯಾರ ಮಾಡ್ತಾರ ಅಂತ
ಹೌದ್ರೀ
ಒಂದೊಂದು ಅಲ್ಲಂದ ಕೈಲನ ಅಂತದೆ
ಅಷ್ಟೊಂದ ಬಜೆಟ್ ಇಲ್ಲ ಬಲಿ ಬಡವ್ರ ನ ಅಲ್ಲ
ಎಲ್ರರಿ ಕೇಳ್ಪಟ್ರ ಹೇಳಿದ್ರಿ ರೋಲ್ಸ್ ರೋಲ್ಸ್ ಬುಕ್ ಇದದ ನಿಂಗ ಹಣ್ಣಂದ ಅಂತಂದ್ರಿ
ಲ್ಲ ನಾರಿ ಪೊಂತ ಹೋಕ
ಆರು
ಐಫೋನ್ ತಗೋಕ್ ಮತ್ ಬರ್ತಾವ ತ ಹೋಗ
ಏ ಐಫೋನ್ ತರ್ರೀ ಐಫೋನ್ ಇದಕೋರೀ ಗುಲ್ಬರ್ಗ ಇ ಐ ಸೆಂಟ್ರಲ್ ಮೊಬೈಲ್ ಇಲ್ಲಿನ ಐದು ಸೆಟ್ರಲ್ದ ಸ್ವಪ್ ಸಸ್ದಾಗ ಕೊಡದ್ರಿ
ಇಲ್ಲ ಅಲ್ಲಿ ಒಂದೇ ತಾರೀಕು ಹೋಗ್ತರಾಮ ಏ ನಿಂಗಗೆ ನೋಡಗ ಇದನ್ ಲಗ್ನ ಅದಂತ ಅದೇ ಅವತ್ತಿನ ದಿನ ನೀ ಹೇಳಸ್ತಾನ ಅಂತ ತವನ ನಾನ್ ತಗ್ಬಿಡ್ತನ ಕಡಿ
ಹೌದ್ರಿ ಇಲ್ಲೇ ಇರ್ತಾರಲ್ರರಿ ಅವರು ಅಲ್ಲಿ ಇರಲ್ಲಲ್ರರಿ ಬಂಗಳಾರದಾಗ
ಇದ್ರನು ಒಟ ಅವ್ನಿಗೆ ಬುಟ್ಟ ಹೇಳ ಮ ಇವನಿಗೆ ಏನಾರು ಖುಷಿಬೇಕ ಗ ನಿಗೆ
ಏ ಖುಷಿ ಏನ್ ಮಾಡಮಂತವ್ರರಿ ಖುಷಿ ಏನ್ ಬಾಳ ಒಯ್ತರಾಮ ಅನ್ರಿ ಇವತ್ ರಾತ್ರಿ ಹಯಿ
ಇಲ್ಲ ಒಟ್ಟಾಗ ಒಂದ್ ಐಪ್ ಒಂದ ತೊಗೋಬೇಕ ಸಾಲ ಆದ್ರೂ ಪರವಾಗಿಲ್ಲ
ಹೌದ್ರೀ ಇಲ್ಲ ಸುಮ್ಮ ರೋಜಲ್ ತಂದ್ ಬಿಡವ್ರಾಕ ಮುಂದ ಲೋನ್ ಯಾವ ಒಂದ್ ಇಟ್ಟಿಲ್ರಿ ನಮ್ ಕರ್ನಾಟಕದಾಗ ಯಾವದನ್ರರಿ ಕರ್ನಾಟಕದಾಗ ಒಂದ ಎರಡ್ಡ್ರಿ
ಮನ ಸಾವ ರೇ
ಬಾಳ ಒಂದ ಎರ ಮೂರುೂ ರ
ಇಲ್ಲ ಐಫೋನ್ ಐಫೋನ್ ತರ ಮುಗಿ ಸಾಲ ಮಾಡೋದ ಪರವಾಗಿಲ್ಲ ರಾಾಮ ಹೋಗಿ
ಐಫೋನ್ ಇದು ಏಟಿನ್ ಬರ್ತತ್ರಿ ಸೆಪ್ಟೆಂಬರ್ದಾಗ
ಅರ್ಜೆಂಟ್ ಬೇಕು ಇವಾಗ ಫೋನ
ಹೌದ ರೀ ನೀ ಸೆವೆಂಟೀನ್ ಪ್ರೂ ಸೆವೆಂಟೀನ್ದು
ಸೆವೆಂಟೀನ್ ಪ್ರೋ ಮೂರ್ ಕ್ಯಾಮರಾ ಇಐತದ
ಹೌದೌದು ಇದು ಎರಡ್ ಕ್ಯಾಮ್ರಾ ಚಲೋ ಇಐತ್ರಿ ಎಲ್ಲ ಫ್ಯೂಚರ್ ಅದ ಮಸ್ತ್ ಕೊಟ್ಟಿದ್ದ ಎಂಬತ್ತ ರದ ತೊಂಬತ್ತ ರದಾಯತತ
ಹೊಸಕರ
ಹೌದದ್ರೀ ಕರೆಕ್ಟ್ ಅ ಆದ್ರೆ ಅದನ್ನ ಗತ್ ಬೇರೆ ರೀ ಅದ ಇ ರೆಡ್ ಕಲರ್ ತೊಗಂಬ್ರಿ ಇದು
ಆರೆಂಜ್ ಆರೆಂಜ್ ಕಲರ್ ಬಟ್ ಏನ್ ಮಾಡ್ತೇವೆಗಏ ಮಾನ್ಸಿಕ ದಂತ ಪಾರಗ
ಏ ಹಂಗ್ಯಾಕ್ರಿ ಬಿುಟ್ಟ ಬಿುಡ ಹೋಗ್ರಿ ಈಗ ನಮ್ದನ್ ಆಗಿಲ್ರರಿ ಆಗದ ಹೋಗ್ಯದ ಎಲ್ಲ ತೆರಿ ಕಿಡ್ಸಿಬಾರಡ್ದ
ಆತ್ರಿ ಎಾರ್ ದಿನ ಅಲ್ರಿ ಅವ ಎಲ್ಲ ಪಾಪ ಬಾಳರ್ಷ ನ್ ಮಾಡಿದವ ಅಂತ
ಈ ಏನ್ ಮಾಡಕ ಅಂದ್ರ ಮತ್ ಅವ್ರೇ ಸಾತ್ಕಡ್ಲಿಕ್ಕಪ್ಪ ನೀವ ಏನ್ ಮಾಡಕಂದ್ರ
ಹಾ ಹ ಅಷ್ಟೇ
ಹಾ ರ ಹಾ ಬ ಈಗ ನೋಡ್ರಿ ಈ ಲಗ್ನಕ್ಕನ್ ಪೋನ ಕೇಳಳ್ಬೇಕ ಇದತ್ ಮಈಗ ಕೇಳಿಲ್ರಿ ಬಟ್ ಏನ್ ಮಾಡ್ತರಿ ಈಗ ನೋಡ್ರಿ
ಲಣ ನಾವು ಹಚ್ಚರ ಒಬ್ಬ ಗಾನ ಲಗಣಕ್ಕೆಚ್ಚರ
ಮತ್ತೆ ಹೋಗಬೇಕುನು, ರೀ! ಎಲ್ಲಾ ನಿಯರ್ ಫ್ರೆಂಡ್ಸ್, ಆಗುತ್ತಾರೆರಿ, ಸ್ಕೂಲ್ ಫ್ರೆಂಡ್ಸ್? .. ಹೇ, ಹೋಗು, ಕರ್ಕೊಂಡು ಹೋಗು. .. ರೀ, ಅವನಿಗೆ ನಾವು, ಹೋಟ, ಅ ಏನ್ ಕೊಡಮ್ಮ ನೆಣಪಿನ, ಕಾಣಿಕೆ ಕೊಡಮ್ಮ. .. ಅಲ್ಲ ತಿನ್ನ ಬುಟ್ಟು ಈಗನು ಆಯ್ತು ಬಟ್ಟ ಕೊಟ್ಟಬ ಬಿಡ ವಾಪಸ್
ಹಾ ಆಯತ
ಚಳ ಕೆಡ್ಸಸಬಾರ್ದ ಆ್ತ ಬರೋ ಬರ್ತಾರ ಅವರು ಅದರ
ಹಾ ಅಷ್ಟೇ ಮಾಡ್ಬೇಕಕ್ ಆಯ್ತು
ಈ ನಿಂಗಣ್ಣ ಹುಡಿ ಕಳಕ ಮತ್ತಂದ ಸಿಕ್ಕದಂತದ ಹುಡಿ ಆ ಅಕೆ ಹದ ಮತ್ತೊಂದ ಸಿಕ್ಕಳ ಅಂತಲ್ರಿ
ಏನಾನಪಾ ಕೊಚ್ಚಲ
ಹೌದ್ರೀ, ಆಕ್ಟುಯಲ್ಲಿ, ನೆನ್ನೆ ಮದುವೆ, ಕಟುವಾನುತ್ಹವಾರಿ. ..
ಏ, ಪಾಪ! ಈ ಮೊದ್ಲಿಕ್ಕೆ. .. ಬೆಟರ್, ಬಿಡು, ಅಂದ್ರೆ ನೀನು. ..
ಅಂದ್ರೆ, ಚಲೋ ಅದ್ರೀ ಮಾಡ್ಕೊಂಡ್ಬಿಡೋದು ಮಾಡ್ಬಿಡಮ್ಮರಿಏನು, ನಾಲೂರಿ. .. ಕಿರು ಬಂದು. ..
ಹೆಂಗ್, ನೋಡ್, ಮುಂದೆ, ಏನಾಯ್ತದೆ ಅದು? ..
ಅದೇ ಏನ್ ನಾಲ್ಕ್ರೀ ಬಿಡ್ಬಡ್ರಿ ಮತ್ ಒಂದ್ ಬಿಟ್ಟ ಕೊಟ್ರಿ ಎರನೇದ್ರ ಬಿಡಬಡ್ರಿಗ. .. ಹಾ, ಹೇಳ್ರಿ. .. ಬುಕ್, ಮಾಡದಂತ, ಸ್ಯಾಮ್ಸಂಗ್, ಇವರುದು, ಎಸ್, ಎಂ, ಆರು, ಅದು ಬೇರೆ ಮತ್ತೆ. ..
ಅಕೀ, ನೂರು ಪಟ್ಟು. ..
ಹಾ, ಹಾ, ಅದೇ ಚಲೋವಾಳ್ರೆ! ಉಡಿನ್. .. ಕೇಳ್ಪಟ್ರಿ, ಬಾಳ ಕೇರ್ ಮಾಡ್ತಾಳ ನಿಂಗ ನಿಂಗಣ್ಣಗ, ಅಂತ ಅಂದ್ರ ರಮೇಶ. .. ಹಾ, ಹಾ! ..
ಅದೇ, ಆಯ್ತು, ಬುಟ್ಟು. ..
ಮೊನ್ನೆ, ಬರ್ತ್ಡೇ, ಇತ್ಯಂತೇ! ನಿಂಗಣಂದು ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಮಾಡೋಳಂತೆ, ಕರೆಕ್ಟ್. . ಆಕ್ಟ್ ಟು ಕೇರ್, ಮಾಡಲಾಂತೆ. ..
ಹಾ, ಮತ್ತ ಈಗ ಮದುವೆಯಾದಕ್ ಮಾಡಿಲ್ಲ ನೋಡು. ..
ಟೀ, ಆಫೀಸ್ ಗೆ ಬಂದಿರೋದು, ನನ್ನ, ಹಾಸು, ವಿಷಯ ನೋಡನ್ನ. ..
ಹಾ. .. ಅದಕ್ಕೆ, ಮ, ಅದಿಕ್ಕೆ, ಮೆಣಸಿನಕಾಯಿ, ಎನ್ನೋ? . ವಿಶ್ ಮಾಡಿಲ್ಲ ಅಂತ. ..
ಏನ್ ಮಾಡತರು ಸುಮ್! ಒಂದ್, ವಿಷ್ ಸುಮ್ ಹ್ಯಾಪಿ, ಬರ್ಡೇ! ಲಿಂಗರಾಜ್ ಅಂತ ಹಾಕ್ರ ಸಾಕು. . ಕಣ್ಣಿಗೆ ಹೋಗ್ತೀರಾ ಅಲ್ವಾ! ಮತ್ ಏನ್ ಬ್ಯಾಡ್ರಿ? .. ಜನ್ ಏನ್ ಏನು ಸುಮ್ಮ ಲಿಂಗರಾಜ್ ಅಂತ ಹಾಕಿದ್ರೆ ಸಾಕು. ..
ಹಾ, ಎಂತ ಎಂಥವರಿಗೆ, ಮಾಡ್ತಾರಂತೆ! ಬಟ್ ನಾ? ಪಾಪ, ಅವನಿ ಮಾಡ್ಲಿಲ್ಲ ಅ ನೋಡು. ..
ಹಾ, ನೋಡ್ರಿ ಅಂತವು! ಕರಾಮು, ಅನುತ್ತೀರ, ಏನಂತರೆ, ಅದಕ್. ..
ಮಾಡ್ಲಿಲ್ಲ. ..
ನೋಡ್ರಿ ನಾವೆಲ್ಲಿ ಪರಿಚಯ, ಏನ್ ಸುದ್ದಿ ಅವಹೇಳಿ, ಹೇಳಲಿಲ್ಲ. .. ನೀವ್, ಎಲ್ಲಿ ಐದ್, ಐದ್, ಐದ್, ವರ್ಷ, ತನ ರಿಲೇಷನ್ಶಿಪ್, ಇಂದರ್ಬೇಕು ನೋಡ. .. ಐದ್, ವರ್ಷ ಎರಡ್ ವರ್ಷ. ಬೇ ..
ಕೇಳು, ಅವನೇ, ಹೆಲೋ, ಬಂಗಾಳ, ಕುಂತಿರಬೇಕಲ್ಲ? ..
ಹೌದೌದ್ರೀ? .. ಅಂದ್ರ, ಹುಡುಗ ಚಲೋ ಸಿಕ್ಕನತ್ರಿ ಭಟ್ರು, ಏನುಯಂತೇರಿ ನಿಮಗಿನಾ? ..
ನಮ್ಗೆ, ಯಾಕು, ಹೋಲಿಸಿದ್ದರು, ನಾವ್, ನಾ ನಾ! ಏನ್ ಸಂಬಂಧ? ..
ಹ ಇಲ್ರಿ ನಿಂಗಣಕನ್ ಬೆಟರ್, ಅಧ್ಯಾನುತಿರಿ, ಬಾಳ! ..
ಹೆಂಗಾನು, ಪೋ, ಗೊತ್ತಿಲ್ಲ, ಅವರುವರೂ, ಇಷ್ಟ! ...
ಎಲ್ಕ್ಕ ಹತ್ತೀಜ ಮಾಡ್ಕತ್ಲ್ರೀಕಿ ಅದಕ್ಕೆ ಚೊಲರ ಸಿಕ್ಕ ಮಾಡ್ಕ ಆಯು ಆ
ಹದ ಹುಡುಕಿಾಡ್ತಾರ ನೀ ಬಿ ಈಗ ಬಿ ಎಮ್ಡಬ್ಲ್ಯೂ ತೋತ್ನ ನಿ ಮತ್ತೆ ಚ
ಯ್ ಹಂಗ ಶಿಫ್ಟಿಗೆ ಬೇವಣ್ಣಬ್ಲಿ ಒಂದೇ ಮಾಡ್ತರಿನ್ರಿ
ಹ, ಮತ್ ಹಂಗ್ಯಪ್ಪ ಅವ್ನಿಗೆ, ಅವ್ನಿಗೆ! ಒಂದೇ ಮಾಡ್ತನ. ...
ಹೌದೌರೀ, ಇರ್ಲಿ, ಇರಿ, ಲಗ್. .. ದಿನಕ್ಕೆ ಹೋಗ್ಮ್ರಿ, ಮತ್ತೆ ಹೇಳ್ರಿ ಲಿಂಗಯ್ಯನಿಗೆ, ಏನ್ರಿ, ಕರ್ಕೊಂಡು ಹೋಗುಮ, ಮತ್ತೆ ಏನಿಲ್ಲ ಸುಮ್ನೆ, ಹೋಗಿ, ಅಕ್ಕಿಕ್ಕಿ. ..
ಏ, ನಾವು ಒಂದು ದಾರಿಗೆ ತರು ಮುಷಮ್ಮ. ..
ತಾರಾಕ್ರಿ, ಫಾರ್ಚುನರ್ ತಕೊಂಡ್ ಹೋಗಮಾರಿ, ಹ್ಮ್ಮ್, ಬುಕ್ ಮಾಡಮ್ಮ ಯಾವ್ದ್ರ ಕ ಎಲ್ಲಿ ಒಂದು ಬಾಡಿಗೆ ತಕೊಂಡು. .. ಆರಾಮ? ...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
ಎಂಟ್ರಿ ಕೊಟ್ಟುಬಿಡೋದ್ರಿ, ಗ್ರಾಂಡ್ ಆಗಿ? ..
ನಡೀತ, ಆರಾಮ್ ಡೆಕೋರೇಷನ್ ಮಾಡ್ಸ ಅಧೂಕ. ....
ಏ, ಡೆಕೋರೇಷನ್ ಅಂಗ್ರೀ! ಮತ್ ಮದುವೆ ಕಾರ್, ಆಯ್ತು ರೀ, ಗಂಡ ನಿವಾಯಕ, ನಿಂಗಣನ ಆಬೇಕು. ..
ಏ, ಸುಮ್ಮಿ, ಎಂಟ್ರಿ ಪ, ರಾಯಲ್, ಎಂಟ್ರಿ. ..
ಹೌೌದು ಇಲ್ಲಿ ಕೆತ್ತಕ ಮಡ ಮ ಬರಂಬರ ಅಲ್ಲಿಂದ
ಅದೇ ಅವ ಎಲ್ಲ ಮಾಡ್ಬಾರಡ್ದ್ರಿ ಅಂತವೆಲ್ಲಾ
ಇಲ್ಲ ನಿಮಗ್ ಮನ್ ನಿಂಗಡ ಮನಸ ಇತ್ತಪ್ಪ ಅಂದ್ರ ಮಡಿಗೆ ಆಯ ತಂದುಬಡ
ಹಾ ಕೇಳೋ ಕೇಳುವಿನಿ ಏನಂತಾನ
ಅವ ಏನ್ ಊನ ಅಂತನ್್ರ ಬಟ್ ಅವ್ರ ಮನ್ಯಾಗ ಬಾಳ ಸ್ಟ್ರಿಕ್ ಅದ ಅದ ಅಂತಂತಾನ ಅದಕ್ಕೆ ಸೊಂಂಬುಟ್ಟ ಇದಳಕ್ಕೆ ಆಗಕ ಬಿಡತರು ಕಾಲ ಟ್ರಕ್ಕರ್ ಅಂತ
ಹ್ಮ್
ಏನತ್ರಿ ಲವ್ ಮಾಡಿದ್ ಎಲ್ಲಾ ಆಗವ್ರ
ಬಟ್ ಏನ್ ಮಾಡ್ತಯ ಅವ ಇವ ಹಚ್ಕೊಂಡಾಗ ಅವ ಹಕಿ ಹಚ್ಚಿಬೇಕಕ್ಿತ್ತು ನೀ
ಹಾ ಅದಕ್ಕೆ ಎಲ್ರಿ ಬಾಳ ಹ ಚೆಂಡಿದ್ಲಕ್ಕ ಒಂದ್ ವರ್ಷಿಂದ ಅದ್ ಮನ ಏನಯ್ತು ಪ್ರಾಬ್ಲಮ್ ಬಟ್ ಟಿ ಜಿ ನೆನಪ ಅರ್ಲಿಲ್ಲ ನಾದ್ರನಕ ಮನ ಮನ್ಷನಾಗ ಹಾಡ್ರಿ ನೀಮ ಮನ್ಷ್ಯಾಗ
ಇದ್ರ ಈಗ ಯಾಕ ಮಾಡಡ್ಕಂತಳ ಯಾವ್ದಿಲ್ಲ
ಹೌದೌದ್ರೀ ಇಿನ ಇನ ಆದ್ರಿ ಮನಸ್ಸ ಆದ್ರೆ ಬಟ್ ಯಾವಾಗ ಕರಿತಳ ಕರಿತಳ ಓ ಓತನ್ರ ಅಲ್ಲ ಓ್ತನ್ರ ನಿಂಗಣ್ಣ ಓತಾನ ಕರ್ದಾರ
ಹೊಡ್ತಾವ ಪುಟ್ಬೊಕ್ ಆಯ್ತ್ು ಆರಾಮ್ ಮಾಡಗನ್ ತಿನ್ಬೇಕಕ್ ಇವಾಗಂತ್ರ
ಎಲ್ಲ ಸುಮಕರ್ ಏ ಇಲ್ಲಿ ಮಾಡಿವಲ್ರಿ ಇಪ್ಪತ್ತು ಎಕರೆ ಹೊಲ ಮಾಡಿದ್ವಿ ಎಲ್ಲಾ ಈಗ ಬೀಜ ತಂದು್ ಹಚ್ಚಿನಿ ನೀರ್ ಬಿುಡ್ಕೊಂತ ಕುೂಡ್ಬೇಕ್ರೀಗಏನಿಲ್ಲ
ಕಬ
ಅದೇ್ರೀ ಇಪ್ಪತ್ ಎಕರೆ ಮಾಡೇನ್ರಿ ಅದನು ಒಂದೂವರೆ ಲಕ್ಷ ಕೊಟೇನ್ರರಿ
ಯಲ್ಲಾವದಕ್ಕ
ಹಾ ರ ಎಕರೆಕ್ಕೆಪ್ಪಸಾರಂಗ
ಹ ಅ್ಜೆ
ಹಾ ರರಿೀ ಈಗಲ್ಲಾ ಬೀಜದ ತಂದ್ ಹಚ್ಚೇನ್ೀ ಈಗ ಗಳೆ ನೀರ್ ಎಣ್ಣೆ ಉಡಿಬೇಕಾ ಒಂದ್ ಎರಡ್ ಸಲ ಸರಿ ತೆಗಸ್ಬೇಕು ಬಾಳಾದ್ರ ಇನ್ನ ಅದ ಖರ್ಚ
ಪಾರ್ಟನರ್ ಶಿಪ್ ಆತು ಆ ಕರಿ ನಮ್
ಆಯ್ತಾಯ್ತ ತ್ರರಿ ಇಲ್ರಿಫೋನ್ ಉಂಟ್ ಸ್ವಲ್ಪ
ಆಯ್ತ್ರಣ ಸರಿ